ಅರಬ್ ಹಲೋ
ಓಟ
ಆಯ್ತ ನಾ ನಿಮ್ದ ಆಯ್ತು ನಿಮ್ದು
ನಮ್ದು ಆದು
ಏನ್ ನೋಡಿದ್ರಿ
ರಿ
ಹ್ಮ
ಅಲ್ಲೆ
ಏನು ಇಲ್ಲ ಏನು ವಿಶೇಷ ಏನ ಇಲ್ಲ ಹಾ ಆಲೂ ಗಡಿ ಪಲ್ಲೇ ಹ್ಮ
ಶಾಲೆಗ್ ಹೋಗಿದ್ರೆ
ಹೋಗ್ ಒಂದಿವ್ ಶಾಲೆ ನೀವು ಇದ್ರಿ ಶಾಲೆಗೆ ಹೋಗಿ
ಹ್ಮ್ ಹೋಗಿಲ್ಲ
ಯ
ಕಳ್ಳ ಎಡ್ಮಿಷನ್ ಮಾಡ
ಹ್ಮ ನಾವ್ ಅಡ್ಮಿಷನ್ ಮಾಡ್ಬಂತ. ಹ್ಮ.
ಹ್ಮ್.
ಬಾಳ ದಿನ ಆಗಿತ್ತು ಸ್ಕೂಲ್ ಚಲೋುವಾಗಿ
ಹ್ಮ್
ಮತ್ತತ್ ಹಚ್ಚಿ ಬಂದ್ರ ಆಯ್ತಂತ ಹೋಗಿದ್ದಿ.
ಹ್ಮ್.
ಹ್ಮ್.
ಮತ್ ನಾವು ಶಾಲ ಶ್ಯಾಲಿವುುಡ್ ತ.
ಹ್ಮ್.
ಮತ್ತಾ ಹೇಳ ಸರಿಗಗೆ ಮತ್ತೆ.
ಹ್ಮ್ ಹ್ಮ್ ಮತ್ತೆ ಎಷ್ಟ್ ಮಂದಿ ಮಕ್ಕಳಂದ್ರ.
ಹ್ಮ್ ನಟ ಹೊರಗಲ್ಲ್ವಾ ಒಳಗಲ್ವಾ
ಹಂಗಂದ್ರೆ
ಅಂದ್ರಾ ಹ್ಮ ಮದುವಾಗಿ ಎಟ ಮಣಿ ಪಬೋ.
ಹ್ಮ್.
ಒಳಗಲ್ಲ ಅಂದ್ರ ಮದ್ ಆಾಗಿ ಮನಗಿರರು.
ಓಹೋ ಹಂಗಂತ್ರಿ ನೀವು.
ಹ್ಮ್.
ನಾವ್ ಒಳಗಿನ ಹೊರ್ಗಿನ ಅಂತಂದ್ರ ಏನ್ ಗೊತ್ತಾಗ್ಲಿಲ್ಲ ಹಂಗಾಗಿ ಕೇಳ್ದ.
ಹ್ಮ.
ಹೆಣ್ಮಕ್ಳಗ್ ಹೊರಗಿನ ಅಂತತ್ರಿ ಗಂಡ ಮಕ್ಳಿಗೆ ಒಳಗಿನ ಅಂತತ್ರಿ.
ಅಮ್ಮಂಗರ ಕೊಟ್ಟ ಗಂಟರ ಮನೆಿಗೆ ಹೋಗೋಗರಿ.
ಬಾರಿ ಐತ್ರಿ ನೀವು
ನ ಬ ಬಾರಿನ
ಅವನು ಹೆಣ್ಮಕ್ಳಲ್ರಿ ಹೆಂಗೆಲ್ಲಾ ಯಾಕ್ ಮಾಡತ್ರಿ
ಇಲ್ಲ ಎಲ್ಲಾ ಮಕ್ಕಳೇ ಆದ್ರು ನ ಒ ತರ ಬಾಳ ಇದನ ಹ್ಮ ಏನನ್
ನೀವು ತಿಳಿದ್ ಹೊರ್ದೀರಿಲ್ಲ
ಹ್ರ ನಾವ್ ಏನ್ ಮಬ್
ಹ ಹಂಗಂತಲ್ಲರಿೀ ಈಗೆಲ್ಲಾ ಶಾಣೆ ಆಗ್ಯ ಅದ ಜನ ನೀವ ಇ ಎಷ್ಟ್ ದಿಂದೋಳ ೇ
ಬಾಳ ಹಿಂದ ಉಳ್ದವ್ರಿ ಏನ್ ಮಾಡ್ಬೇಕಕ್ ಮುಂದ್ ಬರ್ಬೇಕ್ರ ನಿಮ್ಂಗ ಶಣ ಆಗ್ಬೇಕ
ಶಾಣೆ ಮಾಡಕ ಬ್ರಿಗ ಮತ್ತ
ಹಾ ಹ
ಈಗ ಶಾಣಿ ಆದ್ರ ಆದ್ರಿ ಜಗತ್ತು
ನಳ ಅಮ್ಮೊಂಡಮ್ಮ ಕುರಿನ್ ಕಿ
ಹ್ಮ್ ಹ್ಮ್ ಹ್ಮ್
ಮತ್ತ ಕತ್ರರ
ಮತ್ತೇಏನಲ್ ನೋಡ್ರಿ ಅದೇ ಅನ್ಿವವ್ ನೀವ್ ಮತ್ ಹಿಂಗ ಅಂದ್ರಿ ನಾವವು ಹೆಣ್ಮಕ್ಳ ಬೇರೆ
ಹೆಣ್ಮಕ್ಳು ಇರ್ಬೋದು ಅದ್ರ ನಾನ್ ಬೇರೆ ಮಾತಾಡಿದ ನ ಬಟ್ಟೆೆಗೆ ಹಾಕಿರ್ತಪ್ಪ ಅದ್ರ
ಹಂಗಲ್ಲ ಹೆಣ್ಮಕ್ಳ ಮತ್ ನೀವೇ ಇಷ್ಟ ತಿಳಿದವ್ರ ಹಿಂಗ ಮಾತಾಡಿದ್ರ
ಹ ನಮ್ರಾ ನಾವು ಎನ್ ಎಲ್ಲಾ ಮಕ್ಕಳ ನಮ್ಮ್ ಬಾಳ ಎಣ್ಣ ಮಕ್ಕಳ ಪಚ
ಹ್ಮ್ ಹ್ಮ್
ಹ್ಮ್ ನಮ ಕಂಡು ಕೊಡು ಪಾರ ಬಲೆ ಪದ
ಗಂಡ್ ನೋಡ್ರರು ಬೇ್ರ ಕೆಾವ ಅದಕ್ ಹೆಣ್ಣ ನೋಡ್ರರು ನಾಗ ಎಷ್ಟು ಪ್ರೀತಿಯನೆ
ಹ್ಮ್ ಮಷ್ಟ ಸ
ಎಷ್ಟ ಅವ್ರ ಹೆಣ ಹುಡುಗಿಯಾರ
ಏ ಯಾವ ಹೆಣ್ಣ ಹುಡ್ಗರಿ ಇಲ್ರಿ
ಇಲ್ರಿ
ಲ್ಲ
ಮತ್ತಗಡೆ ಐತೆೇನ್ರಿ
ಹ್ಮ ಹ್ಮ ಇಲ್ಲ
ಇಲ್ಲಾರೇನು ಗಂಡಡ್ರಿ ಸಾವ್ರಿ
ಎರಡದವರು
ಎರಡುದಾ
ಹ್ಮ್ ಒಂದು ಅಪ್ಪನ ಬಂಗಾರ ಅದ ಒಂದು ಅಪ್ಪ ಒ ಮಂಗಾರದಾ ಒಂದಾ ಓಣ ಮಂಗಾರ
ಹ್ಮ್ ಅಲ್ಲಾ ನಿಮ್ದ್ ಏನ್ದ ಬರ್ತ
ನಮ್ಮ ಪಿ ಹೆಚ್ ಡಿ
ಚಲೋ ನೋಡ್ರಿ. ಇಷ್ಟ ಎಲ್ಲಾ,
ಆದ್ರೂ ಏನ್ ಮಾಡ್ತರಿ ರೈತ್ ಆದ್ರೂ ರೈತರಾಗವಿ.
ಇರ್ಬೇಕ್ರಿ ರೈತರ ಮಕ್ಕಳಾಗೇ ಇರ್ಬೇಕು.
ಏನ್ ಬಿಡ್ರಿ ಮಳೆ ಆಗವಲ್ದು ನಿಮ್ಕಡೆ ಮಳಿ ಆಗ್ಯದ ಏನ್
ಇಲ್ಲ ನೋಡ್ರಿ ನಂಬಲಿನು.
ಹ್ಮ್ ಲಾಸ್ಟ್ ಟೈಮ್ ಯಾವಾಗ್ ಆಗಿತ್ತ ಮಳಿ.
ಹಾರಿ.
ಎರಡು ದಿನದ ಹಿಂದ ಆಗುತ್ತರಿ.
ಏನ್ ಮಳಿ ಏನ್ ಆಗ್ಯದ ಹೇ.
ಹ್ಮ. ಹ್ಮ್ ಹ್ಮ್ ಮತ್ರಿ. ಹಲೋ
ಹಲೋ.
ಹ್ಮ ಹೇಳ್ರಿ. ನಿಮ್ದೂರ್ ಏನ್ ಸಿಟಿ ಆದನ್ರೀ.
ಒ ಸಿಟಿ ಸಿಟಿನ ಹಳ್ಳಿಗಳೇನಿಲ್ಲ ನಮ್ಗೆ.
ಓಹೋ ಹೋ ಅಟ ಚೆನ್ನಾಗ ಆದ ಏನ್.
ನಮ ನಮ್ಮ ರ್ ಕಾಶ್ಮೀರ ಎಾರ್ ಕಾಶ್ಮೀರ್.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಕಾಶ್ಮೀರ್ನೆ ಇಲ್ಲಿ ತಂದಿಟ್ಕೊಂಡ್ರಿ.
ನಾ ಮೊದ್ಲ ಬಾಳ ಚೆಂದ ಇದ್ದ ರಿ ನ ಮೊದಲ ಬಾಳ ಚಂದ.
ಚಂದ ಅಲ್ಲರಿ ನನ ಕೇಳಿದ್ದ.
ಹ್ಮ್.
ನಿಮ್ಮ್ ಊರು ಕಾಶ್ಮೀರ ಆಗ್ಯದ ಅಂದ್ರ ಅಲ್ಲಾ.
ಹ್ಮ.
ಅದಕ್ಕೆ ನಿಮ್ಮೂರು ಕಾಶ್ಮೀರ್ನೆೇ ನಿಮ್ಮ್ ಊರಿಗೆ ತಂದಿಟ್ಕೊಂಡ್ರ ಅಂದೆ.
ಹೌದು ಹೌದು.
ಹ್ಮ. ಚಲೋ ಬಿಡ್ ಪರವಾಗಿಲ್ಲ ಚೆನ್ನಾಗ ಐತಿರಿ.
ಹ್ಮ್ ನೀವ್ ಬಂದಿರೇನು ಕಾಶ್ಮೀರಕ್ ಒಂದ್ಸರಿ.
ನಾವ ಹೋಗಿಲ್ಲ ನೋಡ್ರಿ ಕಾಶ್ಮೀರ್ಕ್ ಒಂದ್ಸಲಿನು.
ನಮ್ ಮನೆಗ್ ಯಾರ ಕರ್ಕೊಂಡ ಹೋಗತಾರ ಬಿಡ್ರಿ ಒಂದಿನನು ಕರ್ಕೊಂಡ್ ಹೋಗಿಲ್ಲ.
ಹ್ಮ್ ನೀ ಹೋಗ್ಬೇಕ್ರಿ ನಿಮಗೆ ಹೋಗಕ್ ಆಗಿಲ್ಲನು.
ನಾವ ಎಲ್ಲಿರಿ ಬಡೂರದಿವಿ ಯಾ ಬಸ್ ತಿಳಿಯಲ್ಲ ಏನುೂ ಇಲ್ಲ.
ಹ್ಮ್.
ಹ್ಮ್ ಮತ್ ನಾವ ಎಲ್ಲಿ ಹೋಗೋದ್ರಿ.
ಹೂಂ
ಜತಿ ಕರ್ಕಂಡ್ ಹೋದ್ರ ನೋಡ್ತಿವಿಲ್ರಿ.
ಹ್ಮ
ಅದ್ಕ ನಾವ್ ಎಲ್ಲಿ ಹೋಗೋದು ಮತ್ ಒಳ್ಳಿ ಅಂಜಿ ಎಲ್ಲಿ ಮತ್ ನಾವ್ ಹೋಗೋದು ದಾರಿ ತಪ್ಪಿ ನಮತ್ ಅವ್ರ ಮನಗ್ ಹೋದ್ರ ಹೆಂಗಂತ ನಾವ್ ಎಲ್ಲಿ ಹೋಗಲ್ರಿ.
ಹ್ಮ್್ಮ ಹ್ಮ ಮನ್ಯಾಗ ಬಂದಿಕ್ಯಾವ ಹಂಗ.
ಆ.
ಬೇರಿಕ್ಯದರ ಏನ್ರಿ.
ಬೇರಿಕೆ ಅಂದ್ರೆ ನನ್ನ ಊತ ಬೇರಿಕ ಅದೇನ.
ಹ್ಮ್
ಅದಕ್ಕಿಂತ ಎಲ್ಲಿ ಹೋಗಲ್ಲ.
ಹೋಗಬಕ ನ ಆಸೆ ಅಗೆತಿ ಏನ್ರಿ.
ಯಾರ.
ನಿಮಗ ಏನನಾ.
ಹೋಗಬೇಕ ಅನೊ ಆಶಿ ಇಲ್ರಿ.
ಹ್ಮ.
ಹಿಂಗ್ ಹಯ್ಬಾ ಅಂತಲ್ಲಿ ಏನಂತ ಕಳ್ಸಿದ್ರ ಅಂದ್ರ ಆ ಪಟಕ್ನ ನಮಗ ಅದು ಊರ್ ಗೊತ್ತಾಗಲ್ಲ.
ಹಾ
ಈಗ ಮತ್ತತ್ ಎಲ್ಲಿ ಹೋಗ್ಕಪ್ಪಾ ಅಂತ ಕೇಳರಿ ಅದೇ ಓಟಕ್ಕೆ ಇರ್ತ್ಂದ್ವಿ ಅಂದ್ರ.
ಹಾ.
ಹ್ಮ್ ಸಾಲಿ ಕಾಲ್ತಿಲ್ಲ ಸಾಲಿ ಕಾಲ್ತಿಲ್ಲ ಏನ್ರಿ ಅವ.
ಕಾಲ್ತಿಲ್ಲರಿ ಹೆಬ್ಬೆಟ್ಟ ನಾವ ಎಲ್ಲಾ.
ಹ್ಮ.
ಹೆಣ್ಮಕ್ಳ ಹೆಣ್ಮಕ್ಳ ಅಂತ ಹೆಣ್ಮಕ್ಳನ್ನ ಎಲ್ಲಾ ಹಿಂದ್ ಹಾಕಿ ಬಿಟ್ಟಾರಿ.
ಹ್ಮ್.
ಮತ್ತ ಗಂಡ್ಮಕ್ಳ ಊರ್ ಬಿಟ್ಟು ಹೋಗ್ತಾರೆ ಅವ್ರಿಗೆ ಹೆಂಗ್ ನೋಡ್ರಿ ಧೈರ್ಯ.
ಹ್ಮ.
ನಮ್ಮಂತರ ನಿಂದ ಹಾಕಿ ಎಲ್ಲಾ ಹಿಂದೆ ಉಳಿದ್ವಿ ಯಾವ ಊರ್ ಗೊತ್ತಿಲ್ಲ ಒಂದ ಏನು ಗೊತ್ತಿಲ್ಲ ನಮಗ.
ಹ್ಮ್.
ಏನ್ ಮಾಡದು ನೋಡ್ರಿ.
ಹ್ಮ್.
ಅದ್ಕ್ಕೆ ನೋಡ್ಬೇಕ ನಿಮ್ಮೂಊರಲ್ಲ ನೋಡ್ತಿ ಕಡಿ ಕಾಶ್ಮೀರಿ ಆಗ್ಯದ.
ಹ್ಮ.
ಕಾಶ್ಮೀರಿ ನೋಡಕ ಬರ್ತವ್ರಿ ಯಾವಾಗ ನಿಮ್ದ್ ಯಾವ ಊರ ಅದ ಅಂತ ಹೇಳ್ರಿ ಸರ್.
ಏ ಇಲ್ಲಾ. ನಮ್ಮೂರು ನೀವು ಬರ ರೆಡಿಯಗಾಗ ಹೇಳ್ರಿ ನಾವ ಎಲ್ಲ ಹೇಳ್ತೀವ ಅಡ್ರೆಸ್.
ಹೌದನ್ರಿ.
ಹ್ಮ್.
ಹ್ಮ್ ಸರಿ ತೋರ ಹಂಗಾದ್ರೆ ಯಾಕಗಲಕ್ಕ ನಾವವು ಬರಗ ಹೇಳ್ತೀವಿ. ಹ್ಮ್ಮ. ಏನ್ ಕಾಶ್ಮೀರ್ನ ಹತ್ರ ಆದ.
ಹ್ಮ್ ಹ್ಮ್ ನಂಬಲ್ಲಿ ಎಲ್ಲಾ ಅದ.
ಹ್ಮ್ ಸನಿಪಾದ ಅದ ಬಿಡ ಅಲ್ಲಿ.
ಹ್ಮ್.
ಕಾಶ್ಮೀರಿ ಸನಿಪಾದ ರೀ.
ಹೂಂ ಅಲ್ಲಿ ಹೋಗದ
ನಿಮ್ಮೂರ ಕಾಶ್ಮೀರ್.
ಹ್ಮ
ಹ್ಮ್
ಚಲೋ ಚಲೋ ಬಿಡ ಹೆಂಗಾದ್ರ ಅ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ ರಿ ಸಮಾಚಾರ.
ಹ್ಮ್ ಮತ್ತೇನಿಲ್ಲ ಹಾ
ಹೇಳ್ಬೇಕ್ರಿ ಏನೇನೋ ಸಮಾಚಾರ ಎಲ್ಲೆಲ್ಲಿ ಏನ್ ಡ್ಯೂಟಿ ಮಾಡಿದ್ರಿ ಅಂತ.
ಹಾ ಹ್ಮ
ಅಲ್ಲ ಇವತ್ತ ಶಾಲಿಗೆಗೆ ಹೋಗಿವೆನ್ ರೀ
ಹಾ
ಡೇಲಿ ಏನ್ ಮಾಡ್ತರಿ ನೀವು
ಏನಲ್ರರಿ ಒಂದ್ ಎಡ್ ಎತದವ
ಹ್ಮ್್ಮ
ಹೆಂಗ್ ಅವ್ರಿ ಎತ್ಗಳು
ಎತ್ತು ನಾ ಕಾಲದವಾ
ಹ್ಮ್ ಹ್ಮ್ ಹ್ಮ್ ಹ್ಮ್
ಒಂದು ಬಾಲಾವ
ಹ್ಮ್
ಎರಡ್ ಕೋಡ್ಯಾದವ
ಹ್ಮ
ಒಂದು ತನ್ ಮೂಗದ
ಹ್ಮ್
ಹೌದು.
ಊದುಕೀರ್ತಡೆನ್ರಿ ಏನ್ರರಿ ಮೂಗೆಲ್ಲ.
ಹ್ಮ
ಮೂಗ್ ಹೆಂಗ್ ಇರ್ತದ್ರಿ ಎತ್ತಿಗೆ
ಹ್ಮ್
ಯಾಕಂದ್ರ ನಮ್ಲ್ಲಿ ಎತ್ಗೋ ಇಲ್ಲಲ್ರಿ.
ಮುಗದಾಣೆ ಎತ್
ಹ್ಮ್
ಅದೆ
ಮುಗ್ಧಣಿ ಹಾಕಿದ್ರ ನಂಗ ಇರಲ್ಲಲ್ರಿ ಮುಗದು
ಹ್ಮ್ ಆಯ
ಹ್ಮ್ ಸರಿ ಒಂದ್ ಸ್ವಲ್ಪ ಎತ್ ಹೋದ್ರ ಕತ್ಕ ಓತ್ನಿ.